ಹ
ಹಲೋ
ಮೇಡಮ್ ನಮಸ್ತೆ ಮೇಡಮ್ ಹ ಚೆನ್ನಾಗಿದೀವಿ ಮೇಡಮ್ ನೀವು
ನಾನು ಚೆನ್ನಾಗಿದ್ದೀವಮ್ಮ ಇದು ಕ್ಲೀನಿಂಗ್ ನಾವು ಮನೆ ಕ್ಲೀನ್ ಆಗಿರ್ಬೋದು ನಾವು ನಮ್ಮ ಆರೋಗ್ಯದ ಬಗ್ಗೆ ಕ್ಲೀನಿಂಗ್ ಆಗಿರ್ಬೋದು ನಾವ್ ಯಾವ್ ತರ ಇರ್ತೀವಿ ಅನ್ನೋದು ಕ್ಲೀನಿಂಗ್ ಅಂದ್ರೆ ಬೆಳಿಗ್ಗೆ ಎ ತಕ್ಷಣ ಬ್ರಷ್ ಮಾಡ್ಕೋಬೇಕು ಸ್ನಾನ ಮಾಡ್ಬೇಕು ಆಹ ಅದ್ರ ಬಗ್ಗೆ ಏನಂದ್ರೆ ಕ್ಲೀನ್ ಆಗಿ ಮನೆ ಕ್ಲೀನ್ ಆಗಿ ಇಟ್ಕೋಬೇಕು ನಾವು ಅದ್ರಿಂದಾನೇ ಎಲ್ಲಾ ರೋಗಗಳು ಬರದ ಮನೆ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ನಾ್ ಆರೋಗ್ಯವಾಗಿ ದಿನ ದಿನ ಸ್ನಾನ ಮಾಡಿಲ್ಲ ಅನ್ಕೋ ರೋಗಗಳು ಬರೋ ಚಾನ್ಸಸ್ ಇರುತ್ತೆ
ಹಾ ಮೇಡಮ್
ಈಗ ಬೆ ಏನಂತಾರೆ ನಮ್ದು ಈಗ ಬೇಸಿಗೆ ಕಾಲದಲ್ಲಿ ಫುಲ್ಲು ಸೆಕೆ ಬರುತ್ತೆ ಬೆವರ್ ಬರುತ್ತೆ
ಹ ಮೇಡಮ್
ಅದು ನಾವು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಕ್ಲೀನ್ ಆಗುತ್ತೆ ನಮ್ಮ ಹೆಲ್ತ್ಗು ಚೆನ್ನಾಗಿೆ ಅ ದೇವರು ಬಂದು ಇಲ್ಲಿ ಸ್ನಾನ ಮಾಡಿಲ್ಲ ಬೇವರು ಸ್ಮೆಲ್ ಬರೋದು ಬಾಡಿ ಒಂಥರ ಸ್ಮೆಲ್ ಬರೋದು ಸ್ಟಾರ್ಟ್ ಆಗತ್ತೆ
ಹಾ ಮೇಡಮ್
ಅವರೆಲ್ಲಾ ಹಂಗೆ ಕುಂತು ಕುಂತು ಹಿಚಿಂಗೆಲ್ಲಬರುತ್ತೆ
ಹೂ ಮೇಡಮ್
ಬಾಡಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇದ್ರ ಬಗ್ಗೆ ನೀವೇನಂತೀರಿ
ಅ ಬರೀ ನಮ್ಮ ದೇಹ ಮಾತ್ರ ಶುದ್ಧ ಇಟ್ಕೊಳ್ಳದಲ್ಲ ಮೇಡಮ್ ನಮ್ಮ ಸುತ್ತಮುತ್ತ ಸಹ ಅಷ್ಟೊಂದು ಅ ಶುದ್ಧವಾಗಿರಲ್ಲ ಅಂತ ಅನಿಸ್ತತೆ ಮೇಡಮ್ ಸಾರ್ ನಿಕಧಲ್ಲಾಗಿರಲಿ ಎಲ್ಲಿ ಆದ್ರೂ ಅಷ್ಟು ಕ್ಲೀನ್ ನೆಸ್ ಮೇನ್ ಮಾಡಲ್ಲ ಮೇಡಮ್ ಯಾರ ಜನಾಗಳು
ಹಾ
ಎಲ್ಲಂದ್ರೆ ಅಲ್ಲಿ ಕಸಕಡ್ಡಿ ಹಾಕೋದು ಎಲ್ಲಂದ್ರಲ್ಲೇ ಒಬ್ ಹೂಗಿಯೋದು ರೋಡ್ನಲ್ಲಿ
ಹ್ಮ್ ಹ್ಮ್
ಪ್ಲಾಸ್ಟಿಕ್ನ ಹಾಕೋದು ಈ ರೀತಿ ಜನಗಳ ಸಹ ಎಲ್ಲ ಈ ರೀತಿ ಮಾಡಿಬಿಡ್ತಾರೆ ಮೇಡಮ್ ಕೆಲವೊಂದು ಶಾಲೆಗಳಲ್ಲಿ ಆಗಿರ್ಲಿ
ಹಾ
ಕೆಲವೊಂದು ಶಾಲೆಗಳಲ್ಲಿ ಕಸಾನೂ ಬಳೀತಿರಲ್ಲ ಕ್ಲೀನ್ ಇರೋದಿಲ್ಲ ಶೌಚಾಲಯಗಳು ಕ್ಲೀನ್ ಇರೋದಿಲ್ಲ ಶಾಲೆಗಳಲ್ಲಿ ಮತ್ತು ಸಾರ್ವಜನಿಕ ಶೌಚಾಲಯಗಳು ಚೆನ್ನಾಗಿರಲ್ಲ ಎಲ್ಲ ಕಡೆನೂ ಕ್ಲೀನ್ ಮೈಂಟೈನ್ ಮಾಡ್ಬೇಕಂತ ನನ್ನ ಅನಿಸಿಕ
ಅದು ಕರೆಕ್ಟ್ ಅಮ್ಮ ಈಗ ನಾವ್ ಮನೆಗಳಲ್ಲ ಅಂದೇ ಅಲ್ಲ ನಾವ್ ಈಗ ನೋಡ್ರಿ ಎರಡಕ್ಕೆ ಮೂರಕ್ಕೆ ಮನೆಯಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋದು ಅಡಗೆ ಮನೆ ಕ್ಲೀನ್ ಮಾಡೋದು ನಮ ಬೆಡ್ರೂಮ್ ಕ್ಲೀನ್ ಮಾಡೋದು ಹಾಸಿಗೆಗಳನೆಲ್ಲಾ ವಾರದಲ್ಲಿ ಎರಡು ಸಲ ತೆಗತಿವಿ ಮತ್ತೆ ಹಾಕ್ ತಿವಿ ಈಗ ಬಾತ್ರೂಮ್ ಮನೇಲಿ ಇದ್ದಾಗ ಕ್ಲೀನ್ ಮಾಡ್ತೀವಿ ಸಾರ್ವಜನಿಕ ಅಂತ ಬಂದಾಗ ಅಲ್ಲಿ ನೀರಿನ ವ್ಯವಸ್ಥೆ ಇರಲ್ಲ ಕ್ಲೀನ್ ಆಗಿ ತೊಳಿಯೋದು ಇಲ್ಲ ನೀರ್ ಇದ್ರು ಕೂಡ ತೊಳಿಯಲ್ಲ
ಹಾ ಮೇಡಮ್
ಅದ ಆಗ್ತಾರಾ ಆಗಿ ಎಲ್ಲಾ ಏನಂತೀರ ಅಸ್ವಚ್ಛತೆ ಅನ್ನೋದು ಜಾಸ್ತಿ ಇರುತ್ತೆ ಸ್ವಚ್ಛವಾಗಿರಲ್ಲ ಕ್ಲೀನಿಂಗ್ ಇರಲ್ಲ ಅದರಿಂದ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತ ತೆ ನಿವಂಧ್ರಿ ಕಸ ಎಲ್ಲಾದ್ರೂ ಬೇಕ ಅಲ್ಲಿ ಬಿಸಾಕ್ ಬಿಸಕ್ತಾರೆ ಅಂತೇಳಿ ಹೌದು ಕಸ ಎಲ್ ಬೇಕಲ್ಲಿ ಬಿಸಾಕಿದ್ರಿಂದ ಅದು ಸ್ಮೆಲ್ ಬರುತ್ತೆ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗತ್ತೆ ಅದು ಸೊ ಅದ್ರಿಂಧ ಅದ್ರ ಮೇಲೆಲ್ಲಾ ಸೊಳ್ಳೆಗಳು ಕುಂತು ಜಾಸ್ತಿ ಲೀಜ್ ಆಗ್ಬಿಡುತ್ತೆ ರೋಗಗಳು ಬರೋ ಚಾನ್ಸಸ್ ಇರ್ತ್ತೆ ಅದೇ ಸೊಳ್ಳೆಗಳು ಬಂದ್ ಕಡ್ದು ನಮ್ಗೆ ಈ ತರ ಆಗೋದ್ರಿಂದರು ಕ್ಲೀನಿಂಗ್ ಚೆನ್ನಾಗಿ ಇಟ್ಕೋಬೇಕು ನಾವ್ ಸಾರ್ವಜನಿಕವಾಗಿ ಕ್ಲೀನಿಂಗ್ ಈಗ ನಾವ್ ಪಬ್ಲಿಕ್ ಟಾಯ್ಲೆಟ್ ಅಂತ ಹೇಳ್ತೀವಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ಎಲ್ ಬೇಕಲ್ಲಿ ಉಗಳಿರ್ತಾರೆ ಅದೆಲ್ಲಾ ಕ್ಲೀನು ಮಾಡಿಸ್ಬೇಕು ಮಾಡಸಿದ್ರನೆ ಒಳ್ಳೇದು ಈಗ ಹೆಣ್ಮಕ್ಳಿಗೆ ಎಷ್ಟೊಂದು ಪ್ರಾಬ್ಲಮ್ ಇರ್ತವೆ ಟಾಯ್ಲೆಟ್ ಪ್ರಾಬ್ಲಮ್ ಇರುತ್ತೆ ಆ ಹೋಗ್ಬೇಕಂದ್ರೆ ಗಲೀಜ್ ಇರುತ್ತೆ ಅ ಹಂಗೆ ಕುಂತ್ರ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ
ಹ ಮೇಡಮ್
ಮಾಡಿ ಬರ್ತೀವಿ ನಿಟ್ ಆಗಿಲ್ಲ ಅಂದ್ರೆ ಹಂಗೆ ಮಾಡ ಬಂಬಿಟ್ರೆ ಏನಾಗುತ್ತೆ ನಮಗೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಬ್ಬರು ಟಾಯ್ಲೆಟ್ ಹೋಗಿರ್ತಾರೆ ಹಂಗೆ ಹೋಗೋದು ಎಲ್ಲಿ ಬೇಕಲ್ಲಿ ಉಳಿರ್ತಾರೆ ಅದ್ರ ಮೇಲೆಲ್ಲ ಗಲೀಜ್ ಆಗಿರುತ್ತೆ ನೊಣಗಳು ಕಡೋದು ಅದು ಇದು ಕೂಡೋದು ಆಗುತ್ತೆ ಆಮೇಲೆ ನಾವು ತಿಂದಿದ ವಸ್ತುಗಳನ್ನ ಸರಿಯಾಗಿ ಕಸದ್ ಬುಟ್ ತೆಲೆ ಹಾಕಿದ್ರೆ ಚೆನ್ನಾಗಿ ಎಲ್ ಬೇಕಲ್ಲಿ ಎಸಿರ್ತಾರೆ
ಇದರಿಂದ ರೋಗ ಬರೋ ರೋಗ ಬರೋ ಚಾನ್ಸಸ್ ಕೂಡ ಇರುತ್ತಲ್ಲ ಮೇಡಮ್
ಹೌದು ಜಾಸ್ತಿ ಇರುತ್ತೆ ರೋಗ ಬರೋ ಚಾನ್ಸಸ್ ಇನ್ನು ಜಾಸ್ತಿನೇ ಇರುತ್ತೆ ಆದ್ರಿಂದ ಸೊಳ್ಳೆಗಳು ನೊಣಗಳು ವಾಂತಿ ಬೇದಿ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ ತ್ತೆ ಸ್ಕಿನ್ ಡಿಸೀಸ್ ಬರೋ ಆಗುತ್ತೆ
ಹಂ ಮೇಡಮ್
ಈ ತರ ಆಗತ್ತೆ ಅದಕ್ಕೆ ನಾವ್ ಮನೇೆಯಲ್ಲಿ ಕೂಡನು ಆಹ ತಿಂಗಳಿಗೆ ಒಂದ್ಸಲ ಧೂಳು ಅನ್ನೋದ್ಗಿರ್ಬೋದು ಧೂಳಿಂದ ಏನಾಗುತ್ತೆ ಜಾಸ್ತಿ ನಾವ್ ಹಂಗೆ ಬಿಟ್ಬಿಟ್ವಿ ಅಂದ್ರೆ ಧಳ ಹಂಗೆ ಕುಂತು ಕುಂತು ಆಹ ಧಳು ಜಾಸ್ತಿ ಆಗತ್ತೆ ಅದ್ರಿಂದ ಡಸ್ಟ್ ಜಾಸ್ತಿ ಆದಂಗೆಲ್ಲ ನಮ್ಗೆ ಒಮ್ಮೆಲೆ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಡಸ್ಟ್ ಇನ್ಫೆಕ್ಷನ್ ಆಗುತ್ತೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ
ಹಾಂ ಮೇಡಮ್
ಹಾ ಇದ್ರಿಂದ ನಾವ್ ತಿಂಗಳಗ್ ಒಂದ್ಸಲ ಆದ್ರುನು ನಮ್ ಮನೇನ್ನ ಸ್ವಚ್ಛವಾಗಿ ಇಟ್ಕೋಬೇಕು ನಮ್ ಮನ ಅಲ್ಲದ ಕೂಡ ನಮ್ ಸುತ್ತಮುತ್ತಲನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಅನ್ಂತೀವಿ ಮತ್ತೆ ನೀವ್ ಹೆಂಗ್ ಮಾಡ್ತೀರಾ
ಅದೇ ಮೇಡಮ್ ದಿನಾ ಕಸ ಬಳಿಯೋದು ಆ ರೀತಿ ತಿಂಗಗಳಗ ಒಂದು ಒಂದು ಸತಿ ಎರಡು ಸತಿ ಆದರೂ ಮನೆಯ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೇಕು ಮೇಡಮ್ ಧೂಳ್ ೂಳ ಆರ್ಕದೆ ಹಾಗಾಗಿ ಹುಳಗಳು ಸಹ ಬರ್ತವೆ ಈ ರೀತಿ ಎಲ್ಲ ಬಿಡುತ್ತೆ ಅದಕ್ಕೆ ಸ್ವಚ್ಛವಾಗಿಟ್ಕೊಂಡ್ರೆ ನಮಗೂ ಒಳ್ಳೆಯದು ಮೇಡಮ್ ಆ ರೋಗಬರ ಲಕ್ಷಣಗಳು ಕಡಿಮೆ ಆಗ್ತತೆ
ಹ್ಮ್ ಹ್ಮ್
ಹಾ ಮೇಡಮ್
ಈಗ ಜೀಡಿ ಅನ್ನೋದ್ರಿಂದ ಜೀಡಿ ಒಂದು್ ಹುಳ ಬಂತು ಅನ್ಗೋ ಅದನ್ನ ತಿನ್ನೋದಕ್ ಇನ್ನೊಂದು್ ಹುಳ ಬರುತ್ತೆ ಅದನ್ನ ತಿನ್ನೋದಕ್ ಇನ್ನೊಂದು್ ಹುಳ ಬರುತ್ತೆ ಸೊ ಹಿಂಗಾಗಿ ಜಾಸ್ತಿ ಮನೆಯಲ್ಲಿ ಅಷ್ಟ ಇರೋದ್ರಿಂದ ಆ ನಾವು ಹಲ್ಲಿಗಳಾಗಿರ್ಬಹುದು ಜಿರಳೆಗಳಾಗಿ ಆಬೋದು ಎಲ್ಬೇಕ ಅಲ್ಲಿ ಕಾಣಸಕ್ ಸ್ಟಾರ್ಟ್ ಆಗುತ್ತೆ ಗಡಿಗೆ ಮನೆಯಲ್ಲಿ ನೋಡ ನೀ್ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಜಿರ್ಡೆಗಳು ಬಳಕ್ ಸ್ಟಾರ್ಟ್ ಆಗುತ್ತೆ ಬಾತ್ತ್ರೂಮ್ಗಳಲ್ಲಿ ಜಿರ್ಡೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದನ್ನ ಕ್ಲೀನ್ ಆಗಿ ಇಟ್ಕೋಬೇಕು ನಾವ್ ಅವಾಗ ಅವಾಗ ಬಂಡೆ ಹೊರ್
ಹಾಂ ಮೇಡಮ್
ಮಾಡಬೇಕಾಗುತ್ತೆ ಹ ಈಗ ಕ್ರಿಮಿ ನಾಶಕ ಕೀಟಗಳ ನಾಶಕ ಅಂತಿ ಸಿಂಪಡ್ಸೋದಗಿರ್ಬಹುದು ಆಮೇಲೆ ನಾವ್ ಮನೆಯಲ್ಲಿ ಏನಾದ್ರು ನೀರು ತುಂಬಿಟ್ಟಿದ್ರಗಿನ ಅವನೆಲ್ಲ ವಾರದಲ್ಲಿ ಎರಡ್ ಸಲ ಕ್ಲೀನ್ ಮಾಡಿ ನೀರು ಸ್ವಚ್ಛ ನೀರು ತುಂಬಿಡ್ಬೇಕಾಗುತ್ತೆ ಹ ಇಲ್ಲಾಂದ್ರೆ ಒಂದು ಒಂದು ನೀರು ಗಲೀಜ್ ನೀರು ಹಂಗೆ ಇರುತ್ತೆ ಅದನ್ನ ಹಂಗೆ ಬಳಸೋದ್ರಿಂದ ಅದರಲ್ಲಿ ಕ್ರಿಮಿ ಕೀಟಣಗಳು ಕುಂತಿರ್ತವೆ ಸೊ ಅದಕ್ಕೆ ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನಿಂಗ್ ಇಲ್ಲ ಅಂದ್ರೆ ಮನುಷ್ಯ ದೇಹನ ಆಗಿರ್ಬಹುದು ಯಾವದೇ ಆಗಿರ್ಬಹುದು ರೋಗ ನಾವು ವಾರದಲ್ಲಿ ಸ್ನಾನಾನೇ ಮಾಡಿಲ್ಲ ಅನ್ಕೊಂಡ್ರಿ ಬಾಡಿ ಸ್ಮೆಲ್ ಬರುತ್ತಾ ಬವುತ ಅದು ಇದು ಆ ಬಟ್ಟೆಗಳು ಕೂಡನು ಒಗ್ದಿಲ್ಲ ಅಂತಂದ್ರೆ ಅದೇ ಬಟ್ಟೆ ಹಾಕೊಳೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಬಟ್ಟೆಗಳು ಕೂಡ ಆ ಅವತ್ತಿಂದ ಅವತ್ತೇ ಒಗಿಬೇಕು ಯಾಕಂದ ಬೇವರು ಹಿಡ್ಕೊಂಡಿರತ್ತೆ ಅದು ಆ ಸೂರ್ಯನ ಬೆಳಕಿಗೆ ಹಾರಾಕ್ಬೇಕು ಅವನ್ನ
ಹಾ ಮೇಡಂ
ಈತರ ಮಾಡೋದ್ರಿಂದ ನಮ್ಗ ಏನಾಗುತ್ತೆ ಅಂದ್ರೆ ಸ್ಕಿನ್ ಇನ್ಫೆಕ್ಷನ್ ಗಳು ಕಡಿಮೆ ಆಗುತ್ತೆ ನಮ್ಮನ್ನ ನಾವು ಸ್ವಚ್ಛತೆ ಇಟ್ಕೋಬೇಕು ಆಮೇಲೆ ಶಾಲೆಗಳಲ್ಲಿ ಕ್ಲೀನ್ ಮಾಡಿಸ್ಬೇಕು ಯಾಕಂದ್ರೆ ಎಷ್ಟೋ ಮಕ್ಕಳು ಹೋಗಿ ಟಾಯ್ಲೆಟ್ ಮಾಡ್ತಿರ್ತಾರೆ ನೀರು ಸರಿಯಾಗಿ ಹಾಕಲ್ಲ ನೀರಿನ ವ್ಯವಸ್ಥೆ ಇರಬೇಕು ಅವ್ರು ಅವಾಗವಾಗ ಕೈ ತೊಳಿಬೇಕು ಮಕ್ಕಳು ಕೂಡ ಆಟ ಆಡಿ ಬರ್ತಾರೆ ಕ್ಲೀನ್ ಆಗಿರಲ್ಲ ಸಣ್ಣ ಮಕ್ಕಳು ಚಿಕ್ಕ ಮಕ್ಳು ಸರಿಯಾಗಿ ಕೈ ಕಾಲ್ ತೊಳ್ಕೊಂಗಿಲ್ಲ ಏನಿಲ್ಲ ಅವೆಲ್ಲ ಅವ್ರಿಗೆ ಅಭ್ಯಾಸ ಮಾಡಬೇಕು ಈಗ ನಾವು ಹ್ಯಾಂಡ್ ವಾಶ್ ಎಲ್ಲಾ ಸ್ಕೂಲಲ್ಲಿ ಕಳಿಸತಾ ಇದೀವಿ ಯಾವತರ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಯಾವತರ ಕ್ಲೀನಿಂಗ್ ಆಗಿ ಇಟ್ಕೋಬೇಕು ಸೊ ಅವನ್ನ ಫಾಲೋ ಅಪ್ ಮಾಡ್ಬೇಕಂತ ನಾನನ್ ಹೇಳ್ತೀನಿ ಸ್ಕೂಲ ಅಲ್ಲಿ ಟಾಯ್ಲೆಟ್ ಗೆ ನೀರಿನ ವ್ಯವಸ್ಥೆ ಇರ್ಬಹದು ಚೆನ್ನಾಗಿ ನೀರು ಹ್ಯಾಂಡ್ ವಾಶ್ ಇರ್ಬೇಕು ಪ್ರತಿಯೊಂದು ಸಲ ಟಾಯ್ಲೆಟ್ಗ ಹೋಗಿ ಬಂದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋ ತರ ವ್ಯವಸ್ಥೆ ಇರ್ಬೇಕು ಅದು ಸ್ಕೂಲಲ್ಲ ಆಗಿರ್ಬೋದು ಪಬ್ಲಿಕ್ ಅಲ್ಲಿ ಆಗಿರ್ಬೋದು ಮನೆಲಿ ಆಗಿರ್ಬೋದು
ಅದಷ್ಟೇ ಅಲ್ಲ ಮೇಡಂ ನಮ್ಮ ಏರಿಯಾದಲ್ಲಿರೋ ಪಾರ್ಕಲ್ಲಿ ಸಹ ಬರೆ ಕಸ ಹಾಕೋದು
ಹ್ಮ್ ಹ್ಮ್
ನಮ್ಮ ಏರಿಯಾ ಮನೆಗಳ ಮುಂದೆ ಎಲ್ಲಾ ಈಗ ಬೇರೆಯವ್ರು ಅಕ್ಕಪಕ್ಕ ಮನೆಯವ್ರು ಜಗಳ ಆಡಿದಾರ ಅಂದ್ರೆ ನಮ್ ಈ ಮನೆ ಕಸ ತಗೊಂಡು ಹೋಗಿ ಆ ಮನೆಗೆ ಆ ಮನೆ ಕಸ ತಗೊಂಡು ಈ ಮನೆಗೆ ಇದೇ ರೀತಿ ನಮ್ಮ್ ಏರಿಯೆಲ್ಲಾ ಹರಡ ಬಿಡತೈತೆ ಮೇಡಂ ಅದಕ್ಕೆ ಸ್ವಚ್ ಇಟ್ಕೋಬೇಕು ಮೇಡಂ ಇದು ಕೂಡ ಒಂದು ಕಾರಣ ಅಸ್ವಚತೆಗ
ಹೌದು ಹೌದು ಹೌದು ಈಗ ಏನೋ ನಾವು ಸ್ಲಮ್ ಏರಿಯಾದ ನೋಡ್ತೀವಿ ಕಸಗಳನ್ನೆಲ್ಲಾ ಆ ಕಡೆ ದಬ್ಬೋದು ಈ ಕಡೆ ದಬ್ಬೋದು ಹ ಅವ್ರ ಮನೆ ಹತ್ರ ದಬ್ಬಿಬಿಡೋದು ನ ನಮ್ಮ್ ಮನೆ ಹತ್ರ ಏನಾಗಲ್ಲ ಅಂತೇಳಿ ಅವ್ರ ಮನೆ ಹತ್ರನೇ ದಬ್ಬಿಬಿಡೋದು ತಮ್ದೊಂದೇ ಕ್ಲೀನ್ ಇಟ್ಕೊತೆ ಬೇರೆಯವ್ರ್ದ ಹೆಂಗಾದ್ರು ಹಾಳಾಗ್ಲಿ ಅಂತ ಅನ್ನೋ ತರ ಇರ್ತಾರೆ ಅದು ಅವ್ರಿಗೆ ತಿಳುವಳಿಕೆಯನ್ನ ಕಡಿಮೆ ಹಾ ಸ್ವಾರ್ಥದಿಂದ ಯೋಚನೆ ಮಾಡ್ತಾರೆ ಕಸ ಎಲ್ಲ ಆಕಡೆ ಹಾಕೋದು ಧೂಳೆಲ್ಲ ಆ ಕಡೆ ಸರ್ಸೋದು
ಹ್ಮ್ ಮೇಡಂ
ಈತರ ಮಾಡೋದ್ರಿಂದ ಅವ್ರಿಗೆ ಅಲ್ದೇನು ತಮ್ಮಅವ್ರಿಗೂ ಎಫೆಕ್ಟ್ ಅದು ಹ ಅದಕ್ಕೆ ನಾವು ಈಗ ಅಲ್ಲೊಂದೇ ಅಲ್ಲಮ್ಮ ನಾವು ಸ್ಕೂಲ್ ಆಗಿರ್ ಮನೇಲಿ ಆಗಿರ್ಬೋದು ನಮ್ದನ್ ಫಸ್ಟ್ ನಮ್ಮ ಏನು ನಮ್ಮ್ ಮನೆ ಸ್ವಚ್ವಾಗಿ ಇಟ್ಕೋಬೇಕು ನಮ್ಮ ಸರೌಂಡಿಂಗ್ನ ಸ್ವಚ್ವಾಗಿ ಇಟ್ಕೋಬೇಕು ನಮ ಸುತ್ತಮುತ್ತಲ ನಂತರ ನಾವು ಪಬ್ಲಿಕ್ ಹೋಗ್ಬೇಕಾಗುತ್ತೆ ಗಾರ್ಡನ್ ಇರ್ಬಹುದು ಅಥವಾ ಪಬ್ಲಿಕ್ ಟಾಯ್ಲೆಟ್ಸ್ ಇರ್ಬಹದು ಸ್ಕೂಲ್ ಇರ್ಬೋದು ಸ್ಕೂಲಲ್ಲಿ ಟಾಯ್ಲೆಟ್ ಆಗಿರ್ಬೋದು ಕ್ಲಾಸ್ ರೂಮ್ಸ್ ಆಗಿರ್ಬೋದು ನಾವು ಯೂನಿಫಾರ್ಮ್ ಆಗಿರ್ಬೋದು ಸಿಸ್ಟಮ್ಯಾಟಿಕ್ ಆಗಿ ಅವಾಗ ಬರುತ್ತೆ ಅದು ಅಲ್ಲಿವರೆಗೆ ಇಲ್ಲ ಅಂದ್ರೆ ಆಹ ನಾವ್ ಹಿಂಗಗೆ ಇರೋದು ಅ ಅನ್ನೋ ತರ ಆಗ್ಬಿಡುತ್ತೆ ಸಿಸ್ಟಮ್ಯಾಟಿಕ್ಕು ಆಮೇಲೆ ಕ್ಲೀನಿಂಗ್ನೆಸ್ ನಮ್ಮ ಹತ್ರ ಬರಲ್ಲ ಇವನ್ನೆಲ್ಲಾ ಬೆಳೆಸ್ಕೊಂಡಾಗ ಮಾತ್ರ ಕ್ಲೀನ್ಂಗ ಇರ್ತೀವಿ
ನಮ್ಮ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಸ್ವಚ್ಛ ಇ ಇದಾಗ ನಮ್ಮ ಮನ್ಸುಸಹ ಸ್ವಚ್ಛ ಸ್ವಚ್ಛವಾಗಿರುತ್ತೆ ಮತ್ತೆ ಒಳ್ಳೆ ತಾಳ್ಮೆಯಿಂದ ಇರ್ ಬೋದು ಮೇಡಮ್ ಆ ಎಲ್ಲ ಜಂಜಾಲ ಜಂಜಾಟ ಎಲ್ಲ ನೋಡಿ ನಮಗೆ ಆದಷ್ಟು ಸಿಟ್ಟು ಬರೋದು ಆ ರೀತಿ ಆಗ್ಬಿಡ್ತೈತೆ ಮೇಡಮ್
ಹೌದು ಹೌದು ಹ್ಮ್ ಇಲ್ಲ ಅದು ಸ್ವಚ್ಛವಾಗಿದ್ದಾಗೆ ನ್ ನಮ್ಮ ಸುತ್ತಮುತ್ತಲ ಸ್ವಚ್ಛಗಿದ್ರೆ ನಾವು ಸ್ವಚ್ಛವಾಗಿರ್ತೀವಿ ಅಂದ್ರೆ ಮನಸ್ಸು ಇಲ್ಲ ಅದು ಸ್ವಚ್ಛವಾಗಿ ಇದ್ದಾಗೆ ನಮ್ಮ ಸುತ್ತ ಮುತ್ತಲ ಸ್ವಚ್ಛವಾಗಿದ್ದರೆ ನಾವು ಸ್ವಚ್ಛವಾಗಿರ್ತಿವಿ ಅಂದರೆ ಮನಸು ಸ್ವಚ್ಛವಾಗಿರುತ್ತೆ ಚೆನ್ನಾಗಿ ಯೋಚನೆ ಮಾಡ್ತೀವಿ ಇಲ್ಲಾಂದ್ರೆ ಬರೇ ಇದೇನಿದದು ಎಲ್ಲಾ ಗಲೀಜು ಕಿಟ್ಟಿ ಕಿಟಿ ಅನ್ಸಕಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಕ್ಲೀನರ್ನೆಸ್ ಅನ್ನೋದು ನಮ್ ಜೀವನದಲ್ಲಿ ಮುಖ್ಯ
ಹಾಂ ಮೇಡಮ್
ಓಕೆಮ್ಮ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದಕ್ಕೆ
ಓಕೆ ಮ್ಯಾಮ್ ಧನ್ಯವಾದಗಳು
ಥ್ಯಾಂಕ್ ಯು ಮಾ
ಹ್ಮ